ಹಾ ಹಲೋ ಬ್ರೋ.
ಹಲೋ
ಏನ್ ಮಾಡ್ತಾ ಇದಿದ್ರಪ.
ಏನೆಲ್ಲ ಬ್ರ ಸುಮಖಂತ ಊಟ ಆಯ್ತಲ್ಲ.
ಹಾ ಊಟ ಆಯ್ತು ನಿಮದು.
ನಮಂದು ಆಯ್ತು. ಆ. ಎಲ್ಲಿಗೆ ಎಲ್ಲ ಇಲ್ಲಿ ಅಣಮನ್ ತೆರುಗಡೆ ಐತೆ ನಾವಯ್ತು.
ಇದವರಾ
ಹ ನೀವು ಎಲ್ಲಿರೋದ. ಹ
ಹೋ ನಾವು ಸುರ್ಪುರಲ್ಲ.
ಸ್ವಲ್ಪ ಅಷ್ಟ್ರಲ್ಲಲ್ಲೇ ಇ ಸಿ
ಹಾ
ಆರಾಮೇಂದ್ರ.
ನೀವು ಬ್ರೋ.
ಹ ಬ್ರೋ ನಾವು ಆರಾಮದೆ. ಹಾ ವರೆಗ್ಲಾರಾನೆ ಅದು. ಇಲ್ಲೋ. ಮತ್ತೆ.
ಹ
ಹಲೋ ಹ್ಮ್
ಹ ಅಲ ಬ್ರೋ ಮತ್ತೇನ್ ಹೇಳಿದ್ದೆ ಬ್ರೋ ಸಮಾಚಾರ.
ಮತ್ತೇನ ಇಲ್ಲಬ್ರೋ ಸುಮ್ಮ ಕೂಡೋದ ನ ಅಡ್ಮಂತರಗಡೆ.
ಹೌದಾ.
ಹ್ಮ್. ಮಳೆ ಮಳೆ ಏನ ಇಲ್ಲ ಬ್ರೋ ಈ ಕಡೆ.
ನಿ ನಿಮ್ ಕಡೆ ಮಳೆ. ನಿಮ್ ಕಡೆ ಮಳೆ ಆದ ಎಲ್ಲ ಬ್ರೋ.
ನಮ್ ಕಡೆ ಮಳೆ ಇಲ್ಲ ನಮ್ ಕಡೆನು ಮಳೆ ಹೋಗ್ಬಿಟ್ಟು ಎರಡು ತಿಂಗಳ ಆಯ್ತು.
ನಮ್ ಕಡೆನುೂ ಆಯ್ತು ಬಾಳ್ ಪಷ್ಟೊಂದ್ಸಲ ಬಂತ ಆಯ್ತ್ ಮತ್ ಮಳೆನೆ
ಹೌದಾ ಏನ್ ಬ್ರೋ ಅದೆಲ್ಲ ಸೌಂಡ್ ಡಿಸ್ಟೆನ್ಸ್ ಜಾಸ್ತಿ ಕೇಳತಾ ಇದ?
ಇಲ್ಲಿ ಬ್ರೋ
ಈಚೆ ಬಂದ್ ಮಾತಾಡಿ ಬ್ರೋ.
ಇಲ್ಲೆ ಹೊರಗ್ ಕುಂತಿನಿ ಹೊರಗ್ ಕುಂತ್ರೆ ಕೇಳ್ಸಕತ್ತದ.
ಹೌದಾ ಏನಕಂದ್ರೆ ಸೌಂಡ್ ಡಿಸ್ಟನ್ಸ್ ಜಾಸ್ತಿ ಆಗುತ್ತೆ.
ಹ್ಮ್ ಹ್ಮ್
ಹಂಗೇಳ್ಬಿಟ್ಟು ಕ್ಯಾಲ್ಕ್ಯುಲೇಷನ್ ಆಗಲ್ಲ ಇದು.
ಈಗವರೇ ಬಂದ್ ಮಾಡುದ್ರು
ಹಾಂ ಹಾಂ ಸರಿಯಾಗ್ ಕೇಳುಸ್ತಾಯಿದೆ ಇವಾ
ಹೊಲದಲ್ಲಿ ಹತ್ತಿ ಬಿತ್ತಿದೆ.
ಚೆನ್ನಾಗಿದಾವ ಗಿಡಗಳೆಲ್ಲ?
ಏನಿಲ್ ನಾಟ್ಯಾವ್ ಬ್ರೋ ಅಲ್ಲಲ್ ಇಲ್ಲೊಂದ್ ನಾಟ್ಯಾವ ಮಳೆ ಇರ್ಲಾರ ಸರಿಯಾಗಿ ನಾಟೇ ಇಲ್ಲ.
ಹೌದಾ?
ಹ್ಮ್ ಹ್ಮ್
ಮಳೆ ಬಂದಿದ್ರೆ ಎಲ್ಲಾ ಚೆನ್ನಾಗ್ ನಡಿತಾ ಇತ್ತು ಎಲ್ಲಾ ಕಡೆನೂ.
ಹಾಂ
ಮಳೆ ಬರದ ಕಾರಣ
ಮತ್ತೆ ಹೊರಕತ್ತಾರ ಸರಿಯಾಗಿ ನಾಟಿಲ್ಲ ಎಲ್ಲ. ಅತ್ ಹತ್ತಿ ಹುಳಾಕತ್ತಾರ ಮತ್ತೆ.
ಮಳೆ ಬರ್ದಿರೋ ಕಾರಣನೇ ಉತ್ತಾ ಇಲ್ಲ.
ಹಲೋ ಹ್ಮ್ ಚಿಕ್ಕಪ್ಪ ಯಾ ಕಡೆ ಹೋಗಿಲ್ಲ ಅವ್ರ್ ಪ್ಲಾನ್ ಮಾಡಿದ್ದೇ ಒಬ್ರು ಕ್ಯಾನ್ಸಲ್ ಮಾಡಿದಗ ಅಲ್ಲಾ ರೀ. ಹಿಂಗೆ ಒಂದ್ ಎರ್ಡ್ ಮೂರ್ಸಲ ಹಿಂಗೆ ಆಯ್ಯ
ಪ್ರತಿ ಸಲಾನು ಹಿಂಗೆ ಆಗದು ಎಲ್ಲಾರ ಗ್ರೂಪಲ್ಲು ಹಿಂಗೆ ಇರೋದು ಯಾರಾದ್ರು ಕ್ಯಾನ್ಸಲ್ ಮಾಡ್ಕೊಂತ ಇರ್ತಾರೆ.
ಪ್ಲಾನ್ ಮಾಡಿದ್ದೆ ಪ್ಲಾನ್ ಮಾಡಿ ಹೋಬೇಕಂತ್ ರೆಡಿ ಆದಾಗ ಒಬ್ರು ಕ್ಯಾನ್ಸಲ್ ಮಾಡಿಬಿಟ್ರೆ ಎಲ್ಲಾರು ಕ್ಯಾನ್ಸಲ್ ಅನ್ ಮಾಡುದು.
ಹಂಗೆ ಆಗದ ಹೇಳಿ ಎಲ್ಲಾರ ಗ್ರೂಪಲ್ಲೂ ಹಂಗೆ ಆಗದ.
ಹ್ಮ್ ಹ್ಮ್
ಫಷ್ಟುಗೇನ್ ಗೊತ್ತ ಪ್ಲಾನ್ ನಾವೆಲ್ಲಾ ಅಡ್ಡಾಡಿದಿವ್ ಬ್ರೋ ಈ ಹಂಪಿ ಮುರುಡೇಶ್ವರ
ಈ
ನಾನು ಮತ್ತೆ ಚಿಕ್ಮಂಗ್ಳೂರು ಚಿಕ್ಕಮಂಗ್ಳೂರು ಸೈಡ್ ಬೀಚ್ ಗಿಚ್ ಎಲ್ಲ ಹೋಗಿದ್ದಿವಿ.
ನಾವ್ ಪ್ಲಾನ್ ಮಾಡಿದೀವಿ ಹೋಗ್ಬೇಕಂತ ಬೈಕ್ ತೊಗೊಂಡು
ಬೈಕ್ ರೋಡ್ ಹೊಂಟಿದ್ರಾ?
ಏ
ಹ್ಮ್ ಬೈಕ್ ರೈಡ್ ಹೋಬೇಕಂತ ಪ್ಲಾನ್ ಮಾಡಿದಾರ?
ಹಾಂ ಎಲ್ಲಾ ರೆಡಿ ಆಗಿದ್ರೆ ಒಬ್ಬಬ್ಬ ಬಿಟ್ಟಬಿಟ್ನ ಇಲ್ಲಿ ಅವ್ನ್ ಸಲಯಾಗ್ ಎಲ್ಲಾರೂ ಬಿಟ್ಬಿಟ್ರು.
ಹ್ಮ್ ನಿಲ್ಸ್ ಬೇಡಿ ಓ ಹಾಂ ಏನ್ ಗೊತ್ತ ಏನ್ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಹೋಗ್ಬಿಡಿ ಇಲ್ಲಿ ಏನಾದ್ರು ಏನಾದ್ರು ಕೆಲಸ ಇದೆ ಬನ್ನಿ ಅಂತ ಹೇಳ್ಬಿಟ್ಟ.
ಹ್ಹ್
ಹಾರ್ಕೊಂಡು ಬಿಡು ಅಲ್ಲ್ ಎಲ್ಲಿಂದ ಹೊಡೋಗು. ಮುಂದೆ ಎಲ್ಲಾದ್ರೂ ಒಂದು ನೂರು ನೂರು ಐವತ್ತು ಕಿಲೋಮೀಟರಂಗ್ ದೂರ ಹೋಗಿರ್ತವಲ್ಲಾ.
ಕಿಶ್ ಯಾರು ಅವ್ರು ಎಲ್ಲಿ ಅಂತ ಹೇಳತಾನೆ ಬರಲ್ಲ ಬ್ರೋ ಅವ್ರು.
ಇಲ್ಲ ಹಂಗತ್ ದ ಇದ ಈಗ ಇಲ್ಲ ಇಲ್ಲಾದ್ರೂ ಇಲ್ಲೇ ಹೋಗ್ಬೋರಣ ಬಾರಿ ಅಂತೇಳಿ ಕರ್ಕೊಂಡು ಹೋಗೋದು.
ಹ್ಮ್ ಗೋ ಬ್ಯಾಕ್ ಹಾ ಓಲ್ಡನ್.
ಹಾ ಅವ್ನು ಎಲ್ಲರೂ ಮುಂದು ನಿಮ್ಗೆ ಗ್ಯಾಂಗ್ ನ ಮುಂದ್ ಕಳ್ಸೋದು.
ಹ
ಹೇಳ್ಬಿಟ್ಟು ಅವನೊಬ್ನ ಯಾರಾದ್ರೂ ಸಿಂಗಲ್ ಕರ್ಕೊಂಡ್ ಹೋಗದು.
ಹೆಂಗೆ ಮಾಡಿದ್ರೂ ಸಾಲ.
ಹಾ ಇಲ್ಲೆಲ್ಲರ ಹೋಗ್ಬರಣ ಬಾ ಅಂತ ಕರ್ಕೊಂಡ್ ಹೋಗ್ಬಿಟ್ರೆ ಮುಗೀತು.